ಹಲೋ.
ಹಲೋ.
ಆರಾಮ.
ಪಾ ನೀ.
ನಾ ಬಿ ಏನ್ ಮಾಡ್ತದೆ.
ನಾನ್ ಇವಾಗ ಹೊಲ್ದಾಗ ಅವ್ರಿ ಗಿಡಕ್ ನಾನ್ ಸರ್ಸಾರದು.
ಮತ್ ಊಟ.
ಇನ್ನಗೆ ಮಾಡಿವ ಮಾನಡಿ ಕಟ್ಟುಚಯ.
ಹ್ಮ್ಮ್ ಹ್ಮ್ಮ್ ಏನ್ ಮಾಡಿದ್ರಿ.
ಏನು.
ಊಟಾರೋ.
ಬೆಳಗ ಬೆಂಡೆಕಾಯಿ ಒಣಗಿ ಐತೆ.
ಹ್ಮ್
ಹ್ಮ್
ನಾವೇ ಇನ ಹೊಲಗ್ ಬಂದೇವ ನೀರ್ ಕ ತರಕ ಇಟತನ.
ನೀನ್ ಕ ತಕೊಂದ್ರಿ.
ಹ್ಮ್ ಅಲ್ಲಿ ಚರಗೇರಿ ಅಲ್ಲಿ ಪೂಲ್ ಬಳಿತ್ತಲ್ಲ ಕಾಸಾ ವಳಿ.
ಹ್ಮ ಹ್ಮ್
ಅಲ್ಲಿ ನೀಲಕೈ ತಂದೆವು ಹೊಲಗ್ ಬಂದೆ ಒಂದ್ ಸ್ವಲ್ಪ ಬೇಳೆ ತಿಂದೇವು ಬೇಳೆ ತಿಂದು ಒಂದ ಸ್ವಲ್ಪ್ ಸೆಣು ಬಿತ್ತ. ಸೆಣಬು ಬಿಟ್ಟುತೆವ್.
ಹ್ಮ್
ಹ
ಮತ್ತೆೇಲ್ಪಾ ನೀವ ಅಂತ.
ಊಟ ಊಟ ಮಾಡ್ರಿ ಏನಂದ.
ಊಟ ಆಗ್ಯದಪ್ಪಾ. ಆಯ್ತ್ ಒಂದ ಟಮಾಟೆ ನೀಡ ಬೆಳೆಗಿಡಕ್. ನೀರು ಉಣಸಿತವ್.
ಹ್ಮ್
ಇದು ಎನೋ ಕಾಲ್ಗಂಡಿ ಕಟ್ತಂದರ್ತ ಕಾಲ್ಗಂಡಿದಲ್ಲ ಮೀಟಿಂಗ್ ಮಾಡವ ಜರ.
ಅವಳ ಏನ್ ಮಾಡ್ತವಿ ಸರಿ ಮಾಡ್ತಾರ ಏನ್ ಇಲತ್ತ.
ಮಾಡ್ತಾರತ ಮತ್ತೆನ ನೀನು ಮಾಡದಾರ್ಥ. ಅದ್ಕೆ ಕಾಲ್ಗಂಡಿ ಕೇಳದ ಹೊತ್ತು ಮಾಡತ.
ನೀವ್ ಮತ್ ಮಾಡ್ತಾ ಅಂದ್ರತಾ.
ಹಾ
ನ ಮನೆ ಒಲ್ಲ ಗಾಡ.
ಬ್ಯಾಡಂದ ಇರ್ತ ಈಗ ಮತ್ತ್ ಮಾಡಂದರ್ತ ಅದಕ್ಕೆ. ಕಾಲಗಂಡ ಇತ್ತು ಕೆಳತಿವ.
ಇ ಮಾಡೋರ ಅಂದ್ರ.
ಹ್ಮ್ ಎಲ್ಲ ಹತ್ಳ ನೀರ್ ಕುಡಸೋದು ಹೆಂಡಿ ಕಸ ಮಾಡೋದು
ಹ್ಮ್ ಹ್ಮ ನಮ್ದೇ ಇಲ್ ಹೊಲ್ದಾಗ ಅರ ಖಾತಾ ಬಿಟ್ಟ ಆಯ್ತು ಖಾತಾ ಬಿಟ್ಟು ಇ ಹಟ ಕಟ್ಟ ಹಟ ಕಟ್ಟ ದರ್ದಾರ ಮ ತಾರ ಸತ್ತನ
ಅಲ್ಲಯ ನಮ್ಮ ಪಪ್ಪಾ ಇದು ಮಾಡತ್ತಾರ ನೀರ್ ಉಣಸಡತ್ತಾರ ಇಲ್ಲಿ ನಾವುತ್ತೊಳ ಮೆಿಸಗ್ ಬಂದೀವು ಮ್ಯಾ ಗುಡ್ಡೋಕ
ಹ
ಹಾ ಅಲ್ಲಿ ಶಣ ಬಿತ್ಲತರ್ ನಾವ್ ಸ್ವಲ್ಪ ಅದ ಬತ್ತವ್ರ ತರ್ತಂದ್ರ ನಾವವು ಇಲ್ಲಿ ಎಮ್ಮೆ ಹಾಕೋ ತಂದಲ್ ಮಗುಡುಕ್ ನಾ ಸೋನಯ
ಮ
ಹ್ಮ್
ಮನ ಅಲ್ಲಿಯನ
ಹ್ಮ ಇಲ್ಯಾನ ಸೋನಿಯ ನಾ ಸತ್ಯ
ಹಾ
ಮತ್ತ
ಮತ್ತಪ ಕಾಲೇಜಕ್ ಹೋಗಂದಿ
ಹ್ಮ್ ಇಲ್ಲ ಮತ್ ನೀ ಬರ್ರಿಿಲ್ಲ ನೀ ಪೋನ್ ಹಚ್ಲಿಲ್ಲ ಅವಾಗೇನ ಹಲಿಲ ನಾಳೆ ಉಗಮತ ಮರ ಮಜಲ್ಲ ಹಾಲಡೆದ ಯಾರ ಉಬರಲ್ಲ
ಬಂದಿರು ಹೋಗ್ಯಾರ ಮತ್ತ ಹಳಿ
ವಗರ
ಹ ನರು ಮೀಟಿಂಗ್ ಐತೆ ಏನೋ ಇದ್ರಾಗ
ಮಟದಾಗನು
ಇಲ್ಲ ಅಲ್ಲೇ ಕಾಲೇಜಾಗ ಮೀಟಿಂಗ್ ಇತ್ತು ಬಂದ ಹೋಗ್ಯಾರ ಮಾತ್ರ
ಮತ್ತತ್ ಹೇಳ್ಬೇಕಲ್ಲ ಹೋಗ್ರೆ ಬರ್ತೇವಿ ಇಬರು ಮಂದಿ
ಮೀಟಿಂಗ್ ಇತ ತಿಿಲ್ಲಾ ಮೀಟಿಂಗ್ ಇದ್ರೆ ಹಂಗ ಹೋದ ಅಲ್ಲಿ
ಹ್ಮ್ ಹ್ಮ್
ಹ್ಮ್
ಟಿಂಗ ಇತ್ ಅಂದ್ರೆ ಏನ್ ಮಾಡ ಬರ್ ಹಡು
ಮತ ಮಾ ಏನಲ್ಪಾ ನೀವ ಅಂತ ಮಾಡದ ನಿಮ್ ಕುಡಗ
ಎಲ್ಲಿ ಮಾಡ ಆತ ಅವ ಮರ ಬಿಸಿಲಿ ಅದ
ಇಲ್ಲಿ ಬಿಸಿಸಿರು ಬಾಳದಾವ ಕ ನಮ್ ಕಡಿಗ ಮಳೇ ಏನ್ ಆ ತೋರ್ಸಾರ ಅದ ಚಣೆತ್ ಬಿಟ್ಟು ಬಿತ್ತ ಕಡ ರೂಪಿ ಎಲೆಗರೆ
ನೀ್ ಹೊಂದ ಬಿತ್ತತ್ರಿೀಗ
ಹ್ಮ ರೋ ಒಣ ಒಣ ಬತರ
ಹ್ಮ್ ನೀರಿದ್ರೆ ಆಯ್ತು
ಇಲ್ಲೋ ನೀರ್ ಇಲ್ಲ ಒಣ ಒಣಗತಾರೆ ಎಲ್ಲ ನೀರ್ ಬರ್ತಪ್ಪ
ನೀರ್ ಇಲ್ಲ ಅಂದ್ರೆ ಬಿತ್ತಿತ್ತುರು ಹಂಗೆ ಮಳೆ ಬರ್ತ ಅನ್ಕೊಂಡು
ಹ್ಮ ಶಾಣವಾ
ಹ ದೇವ್ರಿಗೆ ಗತ್ತ
ಹ್ಮ್
ಅದು
ಮತ್ತ ಮಕ ಇತ್ತನೆ ನೀರು ಬಾಕ ಬಿಳತ ಪರ ಬಲಿ
ಯಾರ್ ಬಳಿಯ ತಗೊಂಡ್ರಿ ಅಂದ್ರ ನೀರ
ತೊಂದಿದ್ದವು ಎಟ್ಟು ಒಂದ್ ಗಂಟೆ ಎರಡ್ ಗಂಟೆ ನಡೀತಾ ಇತ್ತು ಮತ್ತೆ ಹೆಂಗ ಉಳಕಿದ್ದು
ಹ ಮತ್ತ ನೋಡ್ರಿ ಮತ್ ಯಾರಲ್ಲ ಇದ್ರು ನೋಡ್ರಿ
ನೋಡ ನೋಡ್ಬೇಕು ಯಾರ್ು ತಿಂಟೇನ ನಾನು ಬಲ್ಲಿಿ ನಿಮಲ್ಲಿ ತಿಂಟೇನ ನಾನು ತಿಂಟೆನಾ
ಇಲ್ಲ ಇಲ್ಲಾ
ನಾ ಆವಾಗ ಎದ್ದುನ್ಲಾನ ಇಕಡ ಬರಕರ
ಬಂದಿರ ಅವ್ರ ಇಲ್ಲಿ ಅದಕ ಲೂಟರ ಹೊಡಿದಿತ್ತ
ಹ್ಮ ಅವ್ರ ಹೊಲ್ಲಕ್ ಅದು ನಿಮ್ ಸತ್ಯನ ಹೊಡಸಾತಿನಲಾ
ಹ್ಮ ಆ ಲೂಟ್ರ ಮುಗಸಕೊಂಡು ಬೋದರಿಗ ಅವರ ಅವಯ ನಾಗಳಿ
ಯಾರೊ
ಉಮೇಶ ಅಂವ ಶಿರಶೈಲ ಮತ್ ಚಿಂಟ್ಯಾ ಮತ್ತ್ ನಮ ಸತ್ಯ
ನೀವು ನೀ ಮತ್ ನಿಮ್ ಶಿರಶೈಲ ನೀ ಇದ್ದೀರಂದ್ರ ಅಂವ ಶಿರಶೈಲ ಅ ಸೊಣುರಾ ಅಂ ಹ ಸೊಣುರ ಶಿರಶೈಲ ಅಣ್ಣಾದ ಎನ ಟ್ರ್ಯಾಕ್‌ಟರ ಅದ
ಹ್ಮ್
ಗಾಡಿ ಯಾರದ ಅದ
ನಂದೆ ಅದ ಗಾಡಿ ಇದು
ಹಂ ಅ
ಹಂ ಲೂಟರ ಹೊಡದ ಹೋದ್ರು ಅಡಿಚ ಗಂಟಾ ಆಯ್ತು
ಅಡಿಚ್ ಗಂಟಾ ಫುಲ್ ಜೋರ್ ಅದಪ ಈಗ ನಿಮ್ಮದು
ನಿಮ್ಮಟ್ಟ ಜೋರ ಇಲ್ಲೊ ಅಪಿ
ನಡಿದ ಒಪ್ಪಿ ಎರಡ್ ತಾಸ ಗಂಟ ರೂಟರ ಹೊಡಸಕೊತಿರಿ
ಹಾ ಹೊಡಿಬೇಕ ಅತ್ರಿ ಎಲ್ಲಾ ಮಾಡ್ಬೇಕಂದ್ರ ಈಗ ತೊಗರಿ ಬಿತ್ಬೇಕ ನೋಡದಲ್ಲಿ ನಂಗಡಿ ಬ ಬಿದ್ದಬೇಕ ೋಡದ ತೊಗರಿ ಬಿತ್ತಬೇಕ
ಈ ಮಳಿ ಬರಣ
ಹ್ಮ ಮಳೆ ಬರಲಿ ಈಗ
ಎನ ಫುಲ್ ಜೋರದಪ್ಪ ನಿಮ್ದ್ ಈಗ ಫುಲ್ ಜೋರದ ಈಗ
ನೀವು ಇದು ಬಿತ್ತತ್ತೀರಿ ಅಲ್ಲ
ಅನಗಾಡೋ
ಇನ್ ಹನಗಾ ನಿಮ್ದಿ ಅನಗಡೆ ಈಗ
ಹ್ಮ್ ಇವತ್ ಮೇವತ್ತಲ್ಲ ಯಾರೊ ಕೊರಿತಾರಲ ಅಲ್ಲಿ ನಿಮ ಅಲಿ ನಿಮ್ ಪಟ್ಟ್ಯಗ
ನಾವು ಮಾರಿದೆ ಎಲಿತಿರೋದು ಬಂದು ಮೆಂದ್ರಿಯವರ ಮೆಂದ್ರಿಯವರ
ಮೈದ್ರಿಗರ ಯಾರು?
ಮೈಹಂದರ್ಗಿ ಮೈಹಂದರ್ಗಿ ಊರಿನವರು
ಊರಿನವರು
ಕಣ್ಣ
ನೀ ಮಹಂದ್ರಗನಾನ ಮತ್ತ ಇಲ್ಲಿಯ ಮಹಂದ್ರಗತ್ ನಾ
ಮರಿ ಈ ಮಾರಿದೆವ ದಾ ಹಜಾರಕ
ದಾ ಹಜಾರ್ ಮಾರಿರಲಾ
ಎಲ್ಲಿನಾ ಬಾಳ್ ಆಗ್ಬೇಕ ಬರ ಬರೇ ಬೀಜದ ಆಯ್ತದ ದಾ ಹಜರ
ಕಟ್ಟಗರಿಗ ಮಾರೆನು
ಬರೆ ಬೀಜದ ಆಯತು ಅಂದ್ ದಾ ಹಜಾರ
ಬೀಜ ಎಲ್ಲಾ ಕಟಗರಿಗ ಮಾರೇನ ಅ
ಹಂ ಅವ್ರಿಗೆ ಮಾರೆದ ಬೀಜದ ಆಯ್ತು ಅಂದ್ರ ದ ಹಜಾರ
ನೀರ ಉಣ್ಸಿದೆ ಎನ ಇಲ್ಲ ಕಥಾ ಹಾಕಿದ ಎನ ಇಲ್ಲ?
ರತ್ನ ಹಾಕದ ಏನಿಲ್ಲ ಕಸ ತಗ್ದ ಏನಿಲ್ಲ
ಹ್ಮ್ ಅಲ್ಲ ನಾವೇ ತುಟ್ಟಿಸದ್ ಮತ್ತೇನು
ೇನ್ ಮಾಡಡದಲ್ಲ ನಿಗ ಸೇಲ್
ಈ ಎಟ್ಟ ಆಣ ಬ ಎಟ್ಟೆ
ಮಟ್ಟೆ ಸಾಕು ಹಾಕ್ವಿ ಬರ್ತಲ್ಲದು
ಹ ಭಂಗಲ ಬಡೋ ಅೆ ಮೀಡಿಯ
ಹ್ಮ್ ಅಂದ್ರಗಲ್ಲ ಲ ಆಸಗ
ಭಾಳ ತುಸು ಜಾರಲ್ಲ
ಮಲಕ ಬರ್ಬೇಕಂದೆಿನ ಇವತ್ತ
ಹ ಬರ್ಬೇಕಲ್ಲ ಬಾ ತಂದಿಲ್ ನಿಂಗನ
ಇ ಕಡೆ ದಧರ ಬಂದಣ ಇ ಕಾಡೆ
ಹ್ಮ್ ಹ್ಮ್
ಹ್ಮ್ ಮತ್ತೆ ನಿಮ್ ಹೊಲಗ್ ಬರ್ಬೇಕಂದ್ರ ನೀ ಮೆಕ್ಕ ತನ್ ಯಾವ ಅಂದಿ ಪಪ್ಪಿಕಾಯ ಯಾವ ಅಂದಿ
ಬಾ ನಾನ ಏನ ಬರ್ಲ ಇದಲ್ಲಾ ಬರೀ ಬಾಗಿ ಕೇಳಕ್ ಕೇಳತಿ ಬಾ ಒಂದಿನ ಹ್ಮ್ ಿಕ್ಸ
ಹಾ
ಹ್ಮ್
ನಾಳೆಗ್ ಬರ್ತೇವಪ್ಪಾ ನಾವ ಯ ಪಾರ್ವಾಳ ಕರ್ಕೊಂಡ್ ಬರ್ತ
ಹ್ಮ್ ಆ ವೇದ್ಯ ಬರ್ತಾಳೆತ್ತ ವೇದ್ಯನ್ ಬರ್ತಾಳೆತ್ತ ಪಸ್ಟ್ ಸ್ಟೋರಿ ಇಟ್ಟರ ಮೆನ್ಷನ್ ಮಾಡಿದ ಹುಸು ಮ್ಯಾಗ ಏ ರಿಪ್ಲೈ ಮಾಡದ ಏನ
ಮಣ
ಇಲ್ಲ ಓ ಮಾಡಡದು
ಇಿಲ್ಲ ನಿಂದು
ಇಲ್ಲ
ಆಯ್ತು ಅವನಿ ಕೇಳಂಬಾರ
ಅಕಿ ಕ ಬತ್ಳ ಮಾಡಬೇಡ ಅದಾರದೇನ
ಊರ ಅಗನ ಇಲ್ಲ ಅಡಕ್ಕನ
ಹಾನ್ೂರಾಗನ ಹೋಗದನ ಇವತ್ ನಾಳ ನಾಳ್ದ ಮೂರ್ತಿ ಸೋಮಾರತ್ಂತ ಸೋಮವಾರ ಹೋಗಿ ಮುಂದೆ ಕಡೆ ಡಿ ಮಂಗಾರ ಸುಟ್ಟಿ ಮಂಗಾರ ಮಂಗ್ಾರ ಸುಮಾರ ಎರಡು ದಿನ ಹೋ್ಂತ ಕಡೆ ಬುಧವಾರ ಕಾರ್ಣದಸ್ ಬಿಿತಂತ ಹ್ಮ್
ಅಲ್ಲಿ ಏನ್ ಮಾಡ್ತಾರತಿವ್ರಗ ತುಿ ಹಲ್ಲ ಚಲ್ಲವ ಹಾ
ಹ್ಮ್ ಮಾತ
ಮತ್ತನ ಬ ಬ
ಹ್ಮ್ ಯಾವ ಬಾ ಎಷ್ಟರ ಕಡೆ ಬರ್ತೀವಿ ಮನಿಗ
ನ್ ಆಾರ ಕಡೆ
ಆ ಆರ ಕಡೆ ಬರ್ತಿ
ಹ್ಮ್
ನ ಕಟ್ಟಿಿಗೆ ನೀ ಕಟ್ಟಿಗೂಡ ಆ ಬಿಡಾವ ಅಲ್ಲಿ ಸುಮ ಬರಲ್ಲ
ಟ್ಟ ಹೊ ಲ ಟ್ಟಿಗ ಕಟ್ಟ ಅಡ್ ಟ್ಟಗ
ಪ್ಯಾರ ಕಟ್ಟದ್ರ ನೀನಮ ಸರದೋಣ
ಹ್ಮ್
ಎಏಂತಂದಿಲ್ಲ ಆಯ್ತಾಯ್ತೋ
ಅತ್ ನಿಂತು ಆಮ್ಯಾಗ ಬರ್ನಾ ಮನಗ್ ಬರ್ನ ರೇ ಇನ್ನೊಜಾರ್ ನಿಂತಾರ ಅತ
ಹಾ